ಮಾಡ್ತೀವಿ
ಹ್ಮ
ನಾನು ಏನಿಲ್ಲ ಕಾಫಿ ಎಲ್ಲ ಆಯ್ತಾ
ಆಯ್ತ ಆಯ್ತು ನಿಂದಾಯ್ತಾ
ಹ್ಮ್ ನಮ್ದು ಆಯ್ತು ನೋಡು ಕಾಲೇಜ್ಗೆಲ್ಲ ಹೋಗಿದ್ದಾ
ಮೋದದ ಇವತ್ತು ರೆಷ್ಟ ಇಲ್ಲ ಗೊತ್ತಾ ಕಾಲೇಜ್ ಅಲ್ಲಿ
ಹೌದಾ ಏನ್ ಹೆವಿ ಜಾಸ್ತಿ ವರ್ಕ್ಸ್ ಇತ್ವಾ
ತುಂಬಾ ಅಂದ್ರೆ ತುಂಬಾ ಒಂದ್ಚೂರು ಅವರು ಸಮಯ ಕೊಟ್ಟಿಲ್ಲ ನನ್ಗೆ ರೆಸ್ಟ್ ಮಾಡಕ್ಕೆ
ಹೌದಾ ಏನು ಕಾಲೇಜ್ ಇದೆನಾಾ ನಿಮಗೆ ಎಕ್ಸಾಮ್ಸ್ ಏನಾದ್ೂ ಸ್ಟಾರ್ಟ್ ಆಗಿದಾವ ಎಲ್ಲಾ
ಅಂದೆ ಇನ್ನುೂ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ
ಹ ಹೌದಾ ಯಾವಾಗ ನಿಮಗೆ ಎಕ್ಸಾಮ್ಸ್ ಎಲ್ಲಾ
ಏನೋ ಈ ಮ ಈ ಮಂತ್ ಅಂತವ್ರೆ ಈ ತಿಂಗ್ಗಳು ಇಲ್ಲ ನೆಕ್ಸ್ಟ್ ತಿಂಗ್ ಮತ್ತೆ ನೆಕ್ಸ್ಟ್ ತಿಂಗ ಏನ ಗೊತ್ತಾಗ್ತಿಲ್ಲ
ಹ್ಮ್ ಹೌದಾ ಹೆಂಗಿದೆ ಕಾಲೇಜ್ ಲೈಫ್ ಎಲ್ಲ
ಹ ಭಾರಿ ಕಷ್ಟ ಗೊತ್ತಾ ನಿಜವಾಗೂ
ಾ ನನ್ಗೂ ನನ್ಗೇನ್ ಕಷ್ಟ ಅಂತೇ ಅನ್ಸ್ತಿಲ್ಲ ಎ ಹ್ಮ್ ಇವಾಗೆಲ್ಲಾ ಕಾಲೇಜ್ ಎಲ್ಲಾ ಸುಮ್ಮ್ನೆ ಕ್ಲಾಸ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಾ ತರಗತಿ ಎಲ್ಲ ತಗೊತಿದ್ದಾರೆ
ಹ
ಹ್ಮ ಅಷ್ಟೊಂದೇಏನಿಲ್ಲ ನನಗೆಲ್ಲಾ ನೀಟಾಗಿ ಹೇಳ್ಕೊಡ್ತಾರೆ ನಮ ಟೀಚರ್ಸ್ ಎಲ್ಲಾರು ನಿಮ್ಗೆಲ್ಲಾ ನೀಟಾಗಿ ಹೇಳ್ಕೊಟ್ಟ ಹೇಳ್ಕೊಡ್ತಾರ ಕರೆಕ್ಟ್ ಆಗಿ
ಏನು ಮಾಡಲ್ಲ ಅವರು ಆಟನೇ ಮಾಡಲ್ಲ ನಾವೆಲ್ಲ ಎಲ್ಲ ಮೊಬೈಲ್ ನೋಡಿ ಕಲ್ಸ್ಕೋಬೇಕು ಆಟಾನೇ ಮಾಡೋದಿಲ್ಲ ನಮ್ಮ್ ಕಡೆ ಇರೋ ೀಚರ್
ಹ್ಮ್ ಹೌದಾ ಹ್ಮ್ ನಿಮಗ್ ಏನಾದ್ರು ಡೌಟ್ ಇದ್ರೆ ಎಲ್ಲಾ ನಿಮ್ ಟೀಚರ್ಸ್ ಎಲ್ಲಾ ನಿಮಗ್ ಗೆ ಇದು ಸಾಲುವೆಲ್ಲ ಮಾಡ್ತಾರಾ
ಮಾಡದಿಲ್ಲ ಅವ್ರ ಇನ್ನ ನಮ್ಮನ್ನೇ ಬೈತಾರ.
ಹೌದಾ ನಮ್ಗೆಲ್ಲ ಹಂಗೇನಿಲ್ಲ ನಮ್ ಎಲ್ಲಾ ನೀಟಗಿ ಹೇಳ್ಕೊಡ್ತಾರೆ ಮತ್ತೆ ಎಲ್ಲಾ ಸೊಲ್ವ ಎಲ್ಲ ಮಾಡ್ತಾರೆ. ಮತ್ತೆ ಆರಾಮ ಇದಿಯಾ ನಿಮ್ಗೆಲ್ಲಾ ನಿಮ್ ಮನೇಲಿ ಹಸು ಇಸು ಎಲ್ಲಾ ಏನಾದ್ರು ಇದೆ. ಹಾ
ಲಾಸ್ ಹು ನಾವ ಊರಲ್ಲ ಇದ್ರ ಹಸು ನಾವು ಬೇರೆ ಕಡೆ ಬಂದ್ಬಿಟ್ಟಿದೀವಿ ತಾತ ಮನೇಲಿ ಹಸು ಇರೋದು.
ತಾತ ಮನೇಲಿ ಇದ್ದೇನಾ ಎಷ್ಟ ಹಸು ಇದ್ದಾವೆ ನಿವು ಎಲ್ಲ
ಎರಡ ಇದಾವ ಅಷ್ಟೇ. ಒಂದು ಮೂರಿತ್ತು ಒಂದು ದು ರಸೆಂಟ್ ಆಗಿ ಅದಕ್ಕೇನು ಅನಾರೋಗ್ಯ ಇತ್ತು. ಅದ ಅದಕ್ಕ ಅದು ಏನೋ ಆಗೋಗಿತ್ತು ಅದು
ಹೌದಾ ನಿಮ್ಮ ಅಜ್ಜಿ ನಿಮ್ ತಾತ ಎಲ್ರು ಚೆನ್ನಾಗಿದ್ದಾರಾ ನಿಮ್ಮಮ್ಮ
ಹೌದ ಹೌದು ಚೆನ್ನಾಗಿದೆ ನೀವ ಹೋಗಿದ್ದಾ ಊರ್ಗ ಹೋಗಿದ್ದಾ.
ಹ್ಮ ನಾನು ಜಾಸ್ತಿ ದಿನ ಆಯ್ತು ನಾನು ಊರ್ ಹೋಗಿಲ್ಲ ಇಲ್ಲೇ ಇದ್ದೀನಿ ಹಾಸ್ಟೆಲ್ ಅಲ್ಲಿ ಇವಾಗ ಎಕ್ಸಾಮ್ಸ್ ಎಲ್ಲಾ ಇದ್ದಾವಲ್ಲ. ಪರೀಕ್ಷೆ ಎಲ್ಲಾ ಮುಗಸ್ಕೊಂಡು ಒಂದೇ ಸರಿ ಊರಿಗ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನೋಡ್ಬೇಕ ನಾನು ಬಾಳ ದಿನದಿಂದ ಆಯ್ತು ಒಂದ್ಸತಿ ಊರ್ ಬಿಟ್ಟ ಬಂದ್ಮೇಲೆ ಊರ್ ಕಡೆ ಹೋಗಕೆ ಆಗಲ್ಲ ಟೈಮೇ ಸಿಗಲ್ಲ ಮತ್ತೆ ಕಾಲೇಜ್ ಅಂದ್ರೆ ಅಷ್ ಅಷ್ಟೇ ಅಲ್ಲ ಎಲ್ಲೋ ದೂರ ಬಂದ್ಬಿಟ್ಟಿರ್ತೀವಿ ಕಲಿಬೇಕ. ರಜೆ ಇದ್ದಾಗ ಹೋಗ್ಬೇಕ. ಅದು ಆರ್ತಿಂಗಳಿಗ ಒಂದ್ಸತಿ ಮೂರ ತಿಂಗ್ಳಿಗ ಒಂದ್ಸತಿ ಹೋಗ್ತಾನೆ ಇರ್ಬೇಕು ಅವಾಗ ಹೋಗ್ಬೇಕ. ಯಾವಾಗ ಬೇಕ ಅವಾಗ ನೆನ್ಸ್ಕೊಂಡ್ರೆ ಓಡ ಊರಿಗ್ ಹೋಗಕ್ ಆಗಲ್ಲ.
ದೂರ ಇದೆ ಅಲ್ವಾ ಹೋಗಕ್ಕೂ ಆಗಲ್ಲ ನಿಜವಾಗ್ಲಲು ಅದೊಂದ ತುಂಬಾ ಕಷ್ಟ ಆಗತ್ ಮತ್ತೆ ಹೋಗಿದ್ದೀವ ಅಂದ್ರೆ ಬಿಟ್ಟ ಬರಕ್ ಆಗಲ್ಲ ಮನ್ಸೇ ಬರಲ್ಲ ಅದಕ್ಕಂತೂ
ಹ್ಮ್ಬಾಳ ಕಷ್ಟ ಆಗತ್ತೆ ಬಿಟ್ಟ ಬರಕ್ಕೆಲ್ಲ
ನಮ್ ಹಾಸ್ಟೆಲ್ ಅಲ್ಲಿ ಎಲ್ಲ ಕೂರ್ಚ
ಹಾ ನಮ್ಗೆಲ್ಲ ಊಟ ಎಲ್ಲ ಚೆನ್ನಾಗೆ ಕೊಡ್ತಾರೆ ನಿಮ್ಗೆಲ್ಲಾ ಊಟ ಎಲ್ಲ ಚೆನ್ನಾಗ ಕೊಡ್ತಾರಾ.
ಏನೋ ಅಷ್ಟಷ್ಟ ಮಾತ್ರ ಅಷ್ಟೇ ಏನ್ ಮಾಡಕಲ್ಲ ಆ ಏನೋ ಒಂದ ತಿನ್ಕೊಂಡಿರ್ಬೇಕಷ್ಟೆ.
ನಿಮ್ಗೆ ಎಂತ ತರಗಳೆಲ್ಲ ಯಾವ್ಯಾವ ತರಗಳೆಲ್ಲಾ ಅಡುಗೆಗೋಳ ಕೊಡ್ತಾರ ನಿಮ್ಮ ಹಾಸ್ಟೆಲ್
ನಮ್ ಕಡೆ ಪರವಾಗಿಲ್ಲ ಮುದ್ದೆ ಈ ತರ ಎಲ್ಲ ಕೊಡ್ತಾರೆ.
ಹ್ಮ ಮುದ್ದೆ ಕೊಡ್ತಾರ ಮತ್ತೆ ಬೆಳಿಗ್ಗೆ ನಾಷ್ಟಕ್ಕ ಏನ್ ಕೊಡ್ತಾರೆ ಮಧ್ಯಾಹ್ನ ತಿಂಡಿಗೆ ರಾತ್ರಿ ಊಟಕ್ಕೆಲ್ಲ ಏನೇನ್ ಕೊಡ್ತಾರ ನಿಮ್ಗೆಲ್ಲ
ಹ್ಮ್ನಾಷ್ಟಾಗಂತೂ ಚಿತ್ರಾನ್ನ ಪಲಾವ್ ಈ ತರ ಕೊಡ್ತಾರೆ.
ಹ್ಮ ಮತ್ತೆ ತಿಂಡಿಗೆಲ್ಲ ಮಧ್ಯಾಹ್ನ ಊಟಕ್ಕೆಲ್ಲ
ಮಧ್ಯಾಹ್ನ ಯಾವಾಗ್ಲೂ ಗೊತ್ತಿರೋದೇ ಅಲ್ವಾ ಎಲ್ಲಾ ಅನ್ನ ಸಾಂಬಾರ್ ಅಷ್ಟೇ ಇನ ಏನು ಕೊಡಲ್ಲ ಎಕ್ಸ್ಟ್ರಾ ಅದು ಬಿಟ್ಟು ಬೇರೆ ಕೊಡೋದೇ ಇಲ್ಲ.
ಹ್ಮ.
ರಾತಿ ರಾತ್ರಿ ಹೊತ್ತಾದ್ರೂ ಪರವಾಗಿಲ್ಲ ಮುದ್ದೆ ಮತ್ತೆ ಎಲ್ಲಾ ಸಾಂಬಾರ್ ದು ಅನ್ನ ಮಜ್ಜಿಗೆ ಎಲ್ಲ ಕೊಡ್ತಾರೆ.
ತಾ ಆದ್ರೆ ಮನೆ ತರ ಊಟ ಎಲ್ಲಾ ಏನು ಸಿಗಲ್ಲ ಬಿಡು ಹಾಸ ತಲ್ಲಿ ಎಲ್ಲಾ ಕಷ್ಟಾನೇ ಊಟಕ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ
ಹ್ಮ ಹಾಸ್ಟೆಲ್ ಅಲ್ಲಿ ಇದ್ರೆ ಅಷ್ಟೇ. ಮನೆಗೂ ಹಾಸ್ಟೆಲ್ಗೂ ನಾವು ವ್ಯತ್ಯಾಸ ನೋಡಕ್ ಆಗಲ್ಲ ನಿಜವಾಗ್ಲು ತುಂಬಾನೇ ವ್ಯತ್ಯಾಸ ಇದೆ.
ಆ ಬಾಳ ಕಷ್ಟ ಆಗುತೈದ್ ಇದ್ರಿಂದ ನಮ್ ಆರೋಗ್ಯ ಕೂಡ ಹಾಳಾಗುತ್ತೆ ಎಲ್ಲಾನು ಆಗಳಾಗುತ್ತೆ. ಹಾಸ್ಟೆಲ್ ಊಟದಿಂದ ಎಲ್ಲ.
ಮತ್ತೆ ನಮ್ಗೆಲ್ಲಾ ಹಾಸ್ಟೆಲ್ ಅಲ್ಲ ಎಲ್ಲಾ ಚೆನ್ನಾಗೆ ಕೊಡ್ತಾರೆ ಊಟ ಎಲ್ಲಾ ಮತ್ತೆ ನಾಷ್ಟಾ. ತಿಂಡಿ ಎಲ್ಲಾನು ಕೊಡ್ತಾರೆ ಆದ್ರೆ ಆ ಕೊಡ್ತಾರೆ. ಎಲ್ಲಾನು ನಮಿಗೆ ಹಂಗೇನ್ ಇಲ್ಲ ಆದ್ರೆ ಮನೆ ಊಟದ್ ತರ ಎಲ್ಲಾ ಏನು ಬರಲ್ಲಲ್ಲ ಹಾಸ್ಟೆಲ್ ಊಟ ಬಹಳ ಕಷ್ಟ ಆಗುತ್ತೆ ಹಾಸ್ಟೆಲ್ ಊಟ ತಿನ್ನಕೆ.
ಅದಂತು ನಿಜ ಮನೆ ಮನೆ ಊಟಾಗು ಹಾಷ್ಟೆಲ್ದಾಗ್ ತುಂಬಾ ವ್ಯತ್ಯಾಸ ಇದೆ.
ಹ್ಮ್ ಮನೆಲ್ ಆದ್ರೆ ಅಜ್ಜಿ ಅಮ್ಮ ಎಲ್ಲರೂ ಚೆನ್ನಾಗ್ ಮಾಡ್ ಹಾಕ್ತಾರೆ ಅಡ್ಗೆ ಎಲ್ಲ. ಮತ್ತೆ ನಾವ್ ಕೇಳಿರೋದೆಲ್ಲ ವಿದ ವಿದವಾದ ಅಡಿವುಗಳೆಲ್ಲ ಮಾಡಿ ಹಾಕ್ತಾರೆ ನಾವು ಕೇಳ್ ಆ ಸ್ವೀಟ್ ಕೇಳಿದ್ರೆ ಸ್ವೀಟ್ ಮಾಡಕೊಡ್ತಾರೆ ಮತ್ತೆ ಏನ್ ಕೇಳಿದ್ರೆ ಅದ್ ಮಾಡಿ ಕೊಡ್ತಾರೆ ಮನೇಲಿ. ನಿಮ್ಮ್ ಅಜ್ಜಿಗೆಲ್ಲಾ ಯಾವ್ ತರ ವೆರೈಟೀಸ್ ಆಫ್ ಅಡುಗೆಗಳೆಲ್ಲ ಬರುತ್ತೆ.
ನಮ್ಮಾಜಿಗ ಅಂದ್ರೆ ಅವ್ರು ಉಪ್ಪಿನಕಾಯಿ ಚೆನ್ನಾಗ್ ಮಾಡ್ತಾರ ಗೊತ್ತಾ ಮಾವಿನ್ಕಾಯ್ದು.
ಹ ಉಪ್ಪಿನಕಾಯ್ ಹೂ ಗೊತ್ತು ಗೊತ್ತು ನನ್ಗು ಹ್ಮ್ ನಮ್ ಕಡೆನೂ ಮಾಡ್ತಾರೆ ಬಟ್. ನಮ್ ಮನೇಲಿ ಮಾಡಲ್ಲ ನಾವೆಲ್ಲ ಬೇರೆಯವ್ರ ಹತ್ರ ಎಲ್ಲ ಮಾಡಸ್ತೀವಿ ನೀವೆಲ್ಲಾ ಮನೆಯಲ್ಲೇ ಮಾಡ್ತೀರಾ.
ಹೌದೌದು ನಮ್ಮ ಅಜ್ಜಿಯವ್ರು ಉಪ್ಪಿನ್ಕಾಯ್ ಚೆನ್ನಾಗ್ ಮಾಡ್
ಹ್ಮ್ ಮತ್ತೆ ಯಾವ್ ತರ ತಿಂಡಿ ಎಲ್ಲ ಮಾಡ್ತಾರೆ.
ನಮ್ ಕಡೆ ತುಂಬಾ ಇದು ರಾಗಿ ಮುದ್ದೆ ಜಾಸ್ ಇದ್ ಮಾಡ್ತಾರೆ ರಾಗಿ ರೊಟ್ಟಿ ಈ ತರ.
ಈ ತರ ಎಲ್ಲಾ ಮಾಡ್ತೀರಾ. ಹ್ಮ್ ನಿಮ್ಮಮ್ಮಿಗೆ ಯಾವ್ ತರ ಯಾವ್ ತರ ಸ್ಪೆಷಲ್ ಅಡ್ಗೆ ಬರುತ್ತೆ ನಿಮ್ಮಮ್ಮಾಗೆ.
ನಮ್ ಅಮ್ಮ ಅಂದ್ರೆ ವೆಜಿಟೇಬಲ್ ರೈಸ್ ಅ ಇಲ್ಲ ತರ್ಕಾರಿ ತರ್ಕಾರಿ ಅನ್ನ ಜಾಸ್ತಿ ಚೆನ್ನಾಗ್ ಮಾಡ್ತಾರೆ.
ಹ್ಮ್ ಅದೆಲ್ಲಾ ಚೆನ್ನಾಗ್ ಮಾಡ್ತಾರ ನಿನ್ಗೆಲ್ಲ ಬರುತ್ತಾ ಅಡ್ಗೆ ಎಲ್ಲಾ ಮಾಡೋಕೆ. ಮ ಹ್ಮ ನಂಗ್ ಬರುತ್ ತ್ತೆ ನಾನು ಅಂದ್ರೆ. ಇದು ಅಂದ್ರೆ ಪುಳಿಯೋಗರೆ ಮತ್ತೆಲ್ ಚಿತ್ರಾನ್ನ. ಈ ತರದೆಲ್ಲಾ ಮಾಡ್ ತಿನಿ ನಾನು ಆದ್ರೆ ನಮ್ಮ ಅಮ್ಮ ಚೆನ್ನ್ ಮಾಡ್ತಾರೆ ವೆರೈಟೀಸ್ ಆಫ್ ಅಡ್ಗೆ ಎಲ್ಲ ಚೆನ್ನಾಗಿ ಎಲ್ಲಾ ತರಹದ ಅಡ್ಗೆಗಳು ಮಾಡ್ ತಾರೆ ನಮ್ಮಮ್ಮ ಮೊಸರನ್ನ ಮೊಸರನ್ನ ಮಾಡೋದೆ ನನಿಗ್ ಜಾಸ್ತಿನೇ ಇಷ್ಟ. ಮತ್ತೆ ನಮ್ ಅಜ್ಜಿ ಬೇಳೆ ಮಾಡೋದು ಮ ಮತ್ತೆ ನಮ್ಮ್ ಅಜ್ಜಿ ಇದು ಸಿಹಿ ತಿಂಡಿಗಳು ಎಲ್ಲಾ ಮಾಡ್ತಾರೆ ಅವೆಲ್ಲಾ ಚೆನ್ನಾಗೆ ಮಾಡ್ತಾರೆ ಅವ್ರೆಲ್ಲ. ಅವೆಲ್ಲ ನನಗೆ ಅವ್ರು ಮಾಡದ್ ಮನೆ ಅಂದ್ರೆ ಮನೆದೆ ಅಡ್ಗೆ ಅಂದ್ರೆ ನನಗ್ ತುಂಬಾನೇ ಇಷ್ಟ. ಅಂದ್ರೆ ಉಪ್ಪಿನಕಾಯಿ ಎಲ್ಲ ನಾವೆಲ್ಲಾ ಮನೆಲ್ಲ ಹಾಕಲ್ಲ ಅದೆಲ್ಲಾ ಹೊರಗಡೆ ಎಲ್ಲಾ ಹಾ ಹಸ್ತಿವಿ ನಿವ್ ಎಲ್ಲಾ ಮಾವಿನ್ಕಾಯ್ ತೋಟ ಅದೆಲ್ಲಾ ಇದೆನಾ.
ಮಾವಿನ್ಕಾಯ್ ತೋಟ ನಮ್ದಿಲ್ಲ ಆದ್ರೂ ನಮ್ ಊರಲ್ಲಿ. ಆ ನಮ್ ಮೈದ ನಮ್ ತಾತ ಅವ್ರ. ದೊಡ ದೊಡಪ್ಪ ಅವ್ರು ಯಾರೋ ಇದ್ದಾರೆ. ಅವ್ರದೆಲ್ ಮಾವನ್ಕಾಯ್ ತೋಟ ಅದೆಲ್ಲ ಹ ಅವ್ರದೆಲ್ಲ ಇದೇವ್ ಹೋಗ್ ತಾ ಇರ್ತಿನ ನಾನು ಊರ್ ಹೋಗಿದ್ದನಿ ಅಂದ್ರೆ ಯಾವಾಗಲೂ ತಿರ್ತನೆ.
ಹೌದ್ ಇವಾಗ್ ಸೀಸನ್ ಬೇರೆ ಅಲ್ಲ ಸಿ ಸೀಸನ್ ಬೇರೆ ಮಾವಿನಕಾಯ್ ಸೀಸನ್ ಬಂದಾಗಂತು ಮುಗೀತ ಯಪ್ಪ ಎಷ್ಟು ಚೆನ್ನಾಗಿರುತ್ ಅಂದ್ರೆ. ತಿನ್ನೋಕೆ ಏನೋ ಒಂತರ ಇಷ್ಟ ಮಾವಿನ ಕಾಯಿ ಅದು ತಿನ್ಬೇಕಂದ್ರೆ ಒನ್ ಇಯರ್ ವೇ್ಟಟ್ ಮಾಡ್ಬೇಕು ಅದ್ರಗೋಸ್ ಕರನೆ
ನಾನಂತೂ ಯಾವಾಗ್ ಎಕ್ಸಾಮ್ಸ್ ಆಗೋಗುತ್ತ ಅಂತ ಕಾಯ್ತಿದಿನಿ ನಿಜ್ವಾಗ್ಲೂ ಬೇಗ ಆಗೋದ್ರೆ ಊರ್ಗ್ ಹೋಗೋಮ್ಮ.
ಅದು ಮತ್ತೆ ತೋಟದಾಗಿಂದೆಲ್ಲಾ ಕಿತ್ಕೊಂಡ್ ತಿಂದ್ರ ಅಂತು. ಇನ್ನು ಟೇಸ್ಟಿ ಆಗಿರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ. ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅದೆಲ್ಲ ನನಗೂ ಇಷ್ಟ ಜಾಸ್ತಿನೇ ನ ಮಾವಿನ ಹಣ್ಣು ಅದೇ ಬಟ್ ನಮ್ಮ ಎಲ್ಲ ತೋಟ ಎಲ್ಲ ಏನು ಇಲ್ಲ ನಾವೆಲ್ಲ ಹೊರಗಡೆಯಿಂದ ಎಲ್ಲಾ ಅಂಗಡಿಗಳಿಂದ ಎಲ್ಲ ತಗೊಂಡ್ ತಗೊಂಡು ಬರ್ಬೇಕು ನಾವೆಲ್ಲಾ
ಅದೇ ನಮ ಸ್ನೇಹಿತ ಇದ್ದಾಳೆ ಅವಳ ಅವಳೆಲ್ಲಾ ತಗೊಂಡ್ ಬರ್ತಾಳೆ ಅವ್ರ್ದೆಲ್ಲಾ ತೋಟ ಇದೆ ಅವ್ಳೆಲ್ಲಾ ತಂದು ತಂದು ಕೊಡ್ತಾಳೆ ಇ ಹಾಸ್ಟೆಲ್ ಅಲ್ಲಿ ಎಲ್ಲ ಮನಲ್ಗ ಹೋದ್ರೆ ಮನೇಲಿ ಅಂದ್ರೆ ಅಂಗಡಿಯಿಂದಾನೆ ಎಲ್ಲಾ ತಗೊಂಡ್ ಬರದ ನಾವೆಲ್ಲ
ಹ್ಮ್ ನಮ್ಗೂ ಅಷ್ಟೇ ನಮ್ ಸ್ನೇಹಿತರು ಇದ್ದಾರಲ್ಲ ಏನಾದರು ನಮ್ ಕಡೆ ಏನಾದ್ರು ಸಿಕ್ಲಿಲ್ಲ ಅವ್ ತಗೊಂಡ್ ಬಂದ್ ಕೊಡ್ತೀರ್ ಸರ್ ಅವಾಗ
ಹ್ಮ್ ಹೌದು ಒಂದೊ ಕಡೆ ಒಂದೊಂದ್ ತರ ವಿಧ ವಿಧವಾದ ಅಡಗೆಗಳು ಇರ್ತಾವಲ್ಲ ಒಂದೊಂದ್ ಕಡೆ ಒಂದೊಂದ್ ತರ ಬೆಣ್ಣೆ ದೋಸೆ ಒಂದ್ ಕಡೆ ಸ್ಪೆಷಲ್ ಮತ್ತೆ ಇನ್ನ ಬೇರೆ ಬೇರೆ ಕಡೆ ಎಲ್ಲ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಸ್ಪೆಷಲ್ ಸ್ಪೆಷಲ್ ಅಲ್ಲ ಅದಕ್ಕೆ ಹಂಗೆ ಅಂದ್ರೆ ಸ್ನೇಹಿತರು ಬೇರೆ ಬೇರೆ ಸ್ನೇಹಿತರುಗಳಿಂದ ಎಲ್ಲಾ ಅವ್ರಂದ ಎಲ್ಲ ತಗೊಂಡು ಅವರು ತಂದ ಕೊಟ್ಟಾಗ ಅವರು ತಂದ್ಕೊಡೋದು ನಾವು ತಂದ್ಕೊಡೋದು ಎಲ್ಲ ತಂದ ಕೊಟ್ಕಂತ ಕೊಟ್ಟಕೊಂಡು ಅವರು ಕೊಟ್ಟು ತಿನ್ನೋದು ನಾವು ಕೊಟ್ಟು ತಿನ್ನೋದು ಅಂದ್ರೆ ಇಷ್ಟ ಚೆನ್ನಾಗಿರುತ್ತೆ ಅಲ್ಲ ಎಲ್ಲಾನು
ಹೌದು ಆತರ ಹಂಚ್ಕೊಂಡು ತಿಂದ್ರೆ ಚೆನ್ನಾಗಿರೋದು
ಕಿತ್ಕೊಂಡ್ ತಿನ್ನೋದ್ರಲ್ಲಿಏನೋ ಒಂಥರ ಖುಷಿ ಅದು ಸ್ನೇಹಿತರ ಗಡೆಯಿಂದ ಕಿತ್ಕೊಂಡ್ ತಿನ್ನದಂತೂರು ಇನ್ನು ಸಂತೋಷ ಕೊಡುತ್ತೆ ಅವ್ರ ಕಡೆಯಿಂದ ಏನೇ ಆಗ್ಲಿ ಹ್ಮ್ ಅವ್ರತ್ರ ಕೆ ಹ್ಮ ಕಿತ್ಕೊಂಡ ತಿನ್ಬೋದು ಅವ್ರ ಕ ದೆಲ್ಲ ನಾವು ಅವ್ರ ಏನ್ ತಗೊಂಡ್ ಬಂದ್ರರು ಅವ್ ಅದಿಕ್ಕೆ ನಾ್ ಮುಂದೆನನೆ ತೆಗಿಬೇಕಂತಾನನೆ ಭಯ ಬಿಟ್ಟು ಹೇಳ್ತಾರೆ ಇಪ್ಪ ಇವ್ರರೆಲ್ಲಾ ಕಿತ್ಕೊಂಡ್ ತಿನ್ಬಿಡ್ರೆ ತರ ನಮಗ್ ಸ್ವಲ್ಪನುೂ ಕೊಡಲ್ಲ ಅಂತಾನೆಲ್ಲಾ ಇದು ಮಾಡ್ತಾರೆ ಏನೋ ಒಂ ತರ ಚಂದ ಅಲ್ಲ ಎಲ್ರ ಜೊತೆ ಕಿತ್ಕೊಂಡ್ ತಿನ್ನೋದ ಅಂದ್ರೆ ಫ್ರೆಂಡ್ಸ್ ಸ್ನೇಹಿತ ತರ ಜೊತೆ
ಹೌದೌದು ನಮ್ಮ್ ಹತ್ರ ಇದ್ರೂನು ಕಿತ್ಕೊ ತಿನ್ ಅದ ಇನ್ನು ಖುಷಿ ಕೊಡಂತೆ
ಎಲ್ಲ ಕಿತ್ಕೊಂಡ್ ತಿಂತೀವಿ ನಾವವು ಆತರ ಎಲ್ಲಾ ಮಾಡ್ತೀವಿ
ನಮ್ಮ ನಮ ಹಾಸ್ಟೆಲ್ ಅಲ್ಲೂ ಅಷ್ಟೇ ಎಲ್ಲಾ ನಾವ್ ಇದೇ ರೀತಿ ಮಾಡೋದು ಇದ್ನು ಬೇರವ್ರ ತ ತಿತ್ಕೊಂಡು ತಿಂತ
ಹಾ ಇದ್ರೇನು ಅವ್ರ ಹತ್ರ ಕಿತ್ಕೊಂಡ್ ತಿನ್ ಮತ್ತೆ ಅವ್ರತ್ರ ಜಗಳ ಆಡೋದು ಮತ್ತೆ ಆಮೇಲೆ ಅವ್ರ ಹತ್ರೇ ಹೋಗಿ ಖುಷಿ ಖುಷಿ ಯಾಗಿಂದ ಎಲ್ಲಾ ಇರೋದು ಅವ್ರ ಜೊತೆನೆೇ ಎಲ್ಲಾ ಚೆನ್ನಾಗೇನೋ ಅಂತಾರ ನೆನಪುಗಳಂತರುೂ ಎಷ್ಟು ಕಾಡ್ತವೆ ನೆನ್ಸ್ಕೊಂಡ್ರೆ ಮತ್ತೆ
ಹ್ಮ್ ನಿಜ ತುಂಬಾ ಮತ್ತೆ ಏನಾದುಎಲ್ಲಾದೂ ದೂರ ಹೊಟ್ಟೋದ್ರು ನಾನೆನ್ಸ್ಕೊಂಡ ತೊಂಡ ಪದ ಪಡ್ತೇನೆ ನೋ ಆಗತ್ತೆ ಅದಂತೂ
ಹ್ಮ್ ಹೌದು ಬೇಜಾರಾಗುತ್ತೆ ಸರಿ ಸರಿ
ಹ್ಮ್ ಸರಿ ಸರಿ